ಹೇಪ್ಪಾ
ಇದು ಏನು ಈಗ ಹೊಲ್ದಲ್ಲಿ ಇದ ಹಾಕಿದ್ರ ಅಂತಲ್ಲ ಕಾಯಿಪಾಲ್ಯ್ ಏನು
ಪಾಲ್ಯ ಅಲ್ಲ ಪಪ್ಪಾಯ ತೋಟ ಮಾಡಿವಿ ಮೂರು ಎಕರೆ ಹ್ಮ್ ಮೆಣಸಿ ಗಿಡನು ಮಾಡಕತಿವಿನ ಬೀಜ ಹಾಕಕ್ ಕೆ ಕೊಟ್ಟಿವಿ ಶಾಪುರಾಗ ಮತ್ತೆ ಹತ್ತಿ ಬೀಜ ಊರಿವಿ ಅಂತ ನ ನಾಕೇಕ್ರೆ
ಮೆಣಸಿನ್ ಗಿಡ ಯಾವೆಲ್ಲ ಮಾಡ್ತಾರೆ?
ಆ ಮ್ಯಾಗ್ಲು ವಲ ಅದು, ರೋಡ್ ಕಡೆ ಐತ ಇತ್ತಲ್ಲ ನಾಗ ಪೂಜೆರ್ ಹೊಲ.
ಹೌದಾ
ದ ಹ್ಮ ಸಲಿಗ ಮ್ಯಾಲ್ಗಡೆ ಅದೇ ಏನಾಗ್ಬೋದ್ ಆಕ್ ಕಿಲ್ಲ ಬೋದಾಕ್ಬೇಕು.
ಹೌದ
ಆ ಕಡೆ ಹಚ್ಚಿ ಪಟ್ಟ ಹ್ಮ ಅದ ಒಂದು ಸಾಲಿ ಇಂದು. ಬಂದು
ಹಾ
ಮನಿ ಹೊಲಾನ ನಾವೇ ಮಾಡ್ತೀವಿ.
ಅದೆಲ್ಲ ಇವಾಗ ಶಾಲಿ ಬಾಗಿಲ ಒಂದಲ್ಲ ಅದಾರ.
ಶಾಲಿ ಮೇಲೆ ಮಕ್ಕಳು ದು ಎಲ್ಲ ಸಂಚಾಲಪಂದ
ಅ ಚಂಚಲಪ್ಪ ನವಲ್ಲ.
ಹ ಅದ್ರ ಮ್ಯಾಲ ನಾವ್ ಮಾಡಿ ಹಾ ಅದಲ್ಲದು ಅದೆಲ್ಲ ಇಲ್ಲ ಅದಲ್ಲ ಅದ್ರ ಮ್ಯಾಲ ಇದಿನೊಂದು ಹೊಲ ನೋಡು ಖಾಲಿ ಹೊಲ, ಹ್ಮ್. ಹ್ಮ ಅದು ನಾವ್ ಮಾಡಿವಿ.
ಅದು ನೀವ್ ಮಾಡಿರೇನ್?
ಹ್ಮ್ ಈ ಕಡೆ ಒಂದ್ ಪಟ್ಟ್ಯದ, ಆ ಕಡೆ ಒಂದ್ ಪಟ್ಟ್ಯದ
ಹೌದಾ
ಎರಡದೇ ಹವು
ಹಾ ಹಾ ಮಷ್ಯ ಮಾಡ ರಾಮ
ಪಪ್ಪಾಯ ಮಾಡಿ ಒಂದ್ ಹದ್ನೈದು. ಇಪ್ಪತ್ದಿನ ಆಯ್ತು ಗಿಡನ ಚಲೋನ ಹುಟ್ಯವಾ.
ಹ್ಮ ಸ ದವತ ವಿಷಯರನು ಎಣ್ಣೆ ದೊಡಿತರಸಗ
ಹಾ ಒಡಿತ ಡ್ರಿಚಿಂಗ್ ಮಾಡಾರ್ಸ ಬಕ್ಣ್ಣ ಎಡಿಿಕೂಡ್ದ ಅದಂದ್ರ ಗಿಡ ಗಿಡಕ್ ನೀರ್ ಹಾಕ ಎಣ್ಣೆ ಕಳಿಸಿಿರ್ತಾರಾ
ಈಡ ಇದ್ರಾಗ ಹತಾನ ನೀರಾಗ
ಹಾ ಬಡ್ಡಿಯಾಗ ಏನಾದ ದ ಬಡ್ಡ್ಯಾಗ ಹಾಕ್ಬೇಕ ಎಣ್ಣೆ ಇರ್ತದ ಬಕೆಟ್ ಕೊಡದವ್ರಕಾಯಾಗ ಒಬ್ಬರು ಹೋಗಿ ಹೊಡದ ತುಂಬಕೊಂಡೋಗ ತುಂಬ್ಕೊಂಡ ಹೋಗಿ ಹಾಕ್ಬಬೇಕ ಅವ್ರೇನಾದ ದ ಒಂದ್ ಚಂಬು ತಗಕಲ್ಲ ಚಂಬುನಾಗ ನಾಕ ಐದ್ ಗಿಡಕ್ ಹಾಕ್ತಾರ ಒಂದ್ ಚಂಬುನ ನೀರ್ ಹಾಕ ಹ್ಮ ನೀರ್ ಹಾಕಂತ ಹೋಗೋದು ಬಡ್ಡಾಗ ಇಲ್ಲ ಅದನೇಣ್ಣನ್ ಅದ್ರಾಗ ಎಣ್ಣಿ ಕಲ್ಸಿಲ್ ಚರ ಅದೇ ಹಾಕ್ಬೇಕು ಆರಕಮ್ಮಲ್ಲಾ ಅದು ಡೇಟ್ರ ಅಂತ ಇರ್ತ ಗಿಡದ ಮ್ಯಾಗ ಇದನ್ನು ಬರ್ತದ ನಿನ್ ಏನದ ಗೊಬ್ಬ್ರ ಹಾಕಿವಿ ಹ ಗೊಬರ ಎಲ್ಲ ಹಾ ಗೊ ಅರದು ಸರ್ ಒಬ್ಬರು ತೋಡ್ಬೇಕು ಆಮೇ ಆಕಾರರ್ ಬೇರೆ ಅದ
ಗಾಬರ ಅವವದು
ಏ ಗಟ್ಟಿಗೊಬ್ಬ್ರ ಹೀರೇ ಗೊಬ್ರ ಬೆಳೆದಪ್ಪ ಹ್ಮ್ ಅದೇ ತರಗೊಬ್ಬರನೆ ಈ ಇಲ್ಲೇ ಗೊಬ್ರ ಕಟ್ಟಿ ಗೊಬ್ರ ಒಟ್ಟ ಹೀರ ಗೊಬ್ರ ಮ ೇನ್ ನೋಡ ಅದೇ ಬೆಳಿತಾರಲ್ಲ ಎಂಟು ತಿಂಗಳಾಗ ಬಂದ್ಬಿಡ್ತದ ಇದು
ಹೌದಾ
ಹ್ಮ ಎಂಟು ತಿಂದ ಬರೋಸಂದ ಹಿರೇ ಗೊಬ್ರ ಒಂದ್ ಸೊಪ್ಪ ಹಾಕ್ತಾರ ಹ ಪಾಪ ಇದ್ ಬಾ ಕಂಡಪಟ್ಟಿ ಕರ್ಸ ಬರ್ತಪಾ
ಹ್ಮ್ ಬರ್ತಿರ್ಬೇಕು
ಈಗ ಒಂದ್ ಎರ್ ಮೂರ್ ಲಕ್ಷ ಹೋಗ್ಯದ ಅದಕ್ಕೆ
ಹಾ
ಡೈನ್ಮಂದ ಇನ್ನೊಂದು ಸ್ಟ್ರಕ್ ಆದ ಅಂದ್ರ ದಾಳಂಬರಿ ಮಾಡ್ಬಡದು ಹತ್ತ ವರ್ ಸುಮ್ಮನೆ ಬ ಸೇರಿ ಹೋಗ್ಬ ಬಿಡುತ್ತೆ
ಇದಾದ್ಮೇಲೆ
ಹ್ಮ್ ಹತ್ತು ವರ್ಷ ಕಾಯಿ ಆಗಕ್ ಬಂತ ಎಲ್ಲ ಬಂತೆ ಎರಡು ವರ್ಷಕ್ಕೆ ಇತಾ ಮಂದ ಹ ಮ ಹತ್ ವರ್ಷ ಏನು ಬೇರೆ ಗಿಡ ಇಲ್ಲ ಏನಿಲ್ಲ ಹತ್ತು ವರ್ಷ ಅವ ಗಿಡನೇ ಅವೇ ಕಾಯನೆ
ಹಾ ಹಾ
ಸಲ ಲೋಡ್ ಕಸದ ಇರ್ತ್ತೆ
ಹಾ
ಹ್ಮ ಹೈದ್ರಾಬಾದ ಹೋಗ್ಬೇಕುಂತವ ಲೋಡ್
ಅಂದ್ರ ಗಿಡ ಹಚ್ಚಿಂದ ಎರಡ್ ವರ್ಷ ಕಾಯಿ ಬರ್ತಾವನ
ಕಲೋ
ಅಂದ್ರೆ ಕಾಯಿ ಬಂದ್ಮೇಲೆ ಅಣ್ಣ ಯಾವಾಗ ಆಗ್ತಲ್ಲ
ಅ ಹ್ಮ ಅಣ್ಣಾದ್ಮೇಲೆೇನೆ ಹ ಕೆಜಿ ಬೇಕದಾಗ ಅವನು ಹ ಲಾರಿನ ಬರ್ತ ತದ ಬಂದುಬೋಡ ಅ ಪಯ ಮಾಡ್ ನೋಡು ಅ ಕಾಯ ಕಳಸದ ಅ್ಣ ಹಾಗಂದ ಅ ಅದಲ್ಲ ಹ್ಮ ಕಾಯಿನ ಕಳಬೇಕು ನೋಡು ಅಶ ಅಲ್ಲ ಇಲ್ಲ ಇಲ್ಲ ಇಲ್ಲ ಅವ ಕೆಟ್ಟ ಟ್ಟೋ ತೋಣಗಳಾವ ಹ್ಮ ಅನ್ನ ಆಗತ್ತರತ್ತ ಇವನ್ ಏನ್ ಮಾಡ್ತ ಯಾಕಂದ್ರೆ ಬಣ್ಣ ಮಾಡ್ತಾರ ಅಂತ ಹೇಳರ್ಲಿ
ಹಾ ಹಾ
ಪಾಪ ಈ ಕಿಡಾ
ಬಣ್ಣ ಮಾಡಿ
ಬಣ್ಣ ಮಾಡ್ಕೊಂಡಿ ಪೇಂಟಿಂಗ್ರ್ತಲ್ಲಾ
ಹಾ ಹಾ
ಇದಾನೇ ಮಾಡ್ತಾರಂತ ಮತ್ತೆ ಇನ್ನೊಂದು ಸೀಜಂಟ ಬ್ಯಾಡಿಗೆಏನ ಬರ್ತಲ್ಲ ಅವನು ಬಣ್ಣ ಡಿಸೈನ್ ಡಿಸೈನ್ ಮಾಡ್ತಾರಂತ ಅವಕ್ರಿಂದ
ಹ ಹೌದಾ
ಹಾ ಹ್ಮ್ ಬಿುಡಕ್ ಹಣ್ಣು ಹಾಗೋತನಕ ಬಿಡ್ಡಬಾರ್ದು ಅವ್ನ ಒಟ್ಟ ಒಣಗಸ ಒಣಗ ಎಲ್ಲಲ್ಲ ಒಣಗಸ್ತಾರ ತವನ ಅವ್ರರು ಏನ ಒಯ್ ಕಾಯಿ ಬಣ್ಣ ಮಾಡ್ತಾರಂತದ್ರಲ್ಲಿ ಏನೇನೋ ಕೆಮಿಕಲ್ ಹಾಕ್ತಾರ ಅಂತದ್ರಾಗ
ಹಾ
ಕೆಮಿಕಲ್ ಹಾಕಿ ಬಣ್ಣ ಮಾಡ್ತಾರ ಅಂತ
ಹ ಆಮೇಲೆ ಹಣ್ಣು ಆಯ್ತವಂತ
ಹಣ್ಣ ಆಗಕ ಬಿಡಲ್ಲ ಅವ್ರು ಗಿಡದಾಗಿದ್ದಿಂದಾನ ಹಣ್ಣೇ ಗಿಡದಾಗಿದ್ದ ಗಿಡದ ಮೇಲೇ ಹಣ್ಣು ಹಣ್ಣು ಆಗೋದು ಕಾಯಿಗಳು
ಅಲ್ ಮತ್ತೆ ತಗೊಂಡೋಗಿ ಏನ್ ಮಾಡ್ತಾರೆ ನಾವು ಕೆಮಿಕಲ್ ಮಾಡಿ
ಅವ್ರು ಕೆಮಿಕಲ್ ಮಾಡಿ ಬಣ್ಣ ಮಾಡ್ತಾರಂತ ಬಣ್ಣ ಯಾವ ತರ ತಯಾರಿಸ್ಥಾನ
ಮನಿ ಬಣ್ಣ ಮಾಡತರಲ್ಲ ಆ ಬಣ್ಣ ಬಣ್ಣ
ಹ್ಮ ಅದೇ ಬಣ್ಣ ಹ್ಮ ಪಿಂಟಿಂಗ್ ಅದೇ ತಯಾರು ಮಾಡ್ತಾರ ಅಂತ
ಹೌದ
ಸಜಂಟ ಬ್ಯಾಡಗನು ಅವೇ ಎಲ್ಲಾ ಬನ್ನದು ಖಾರ ಇರಲ್ಲೋಡ ನಾವೆಲ್ಲ ಏನ ಬ್ಯಾಡಿಗೆ ಹಯಕ ಆಕ್ ಬಡ್ತವ ಮೆಣಸಕ ಎಲ್ಲಾ ಬ ಬಣ್ಣ ಮಾಡಕ್ ಹೋಗ್ತವು ಎಲ್ಲಾ ಕಾಯಿಗಳಗಳು
ಬ್ಯಾಡಿಗೆ ಮೆಣಸಿನಕಾಯಿ ಆವ
ಮೆಣಸಿನಕಾಯಿ ಅದ್ರಾಗ ಇದು ಇರ್ತಾವ ಡಬಲ್ ಫೈವ ತ್ರೀ ಒನ್
ಹ್ಮ ಹಾ ಹಾ
ಈಸಲ ಯಾವ ಕೊಟ್ ಬಂದ ನ ನಮ್ಮ್ಣ
ಎಷ್ಟ ಎರಡಕ್ರ
ಹ್ಮ್ ಐದು್ ಎರಡ್ ಎಕರೆ ಮನದ ಒಂದ್ ಎಕ್ರ ಬಿತ್ತಾರ ಮನದ
ಹ್ಮ್
ಇದು ಎರಡು ಎಕರೆ ಅಷ್ಟೇ
ಹೌದಾ ಅಂದ್ೇನ್ ಇಲ್ ಕಡೆ ಇರ್ದಿದೆ ಅದಕ್ ಎಣ್ಣ ಅದ ಯಾರ ಹೊಡಿತಾರ ಮಣ್ಸಿನ್ ಕಡೆ ಮಾಡಿದ್ರ ಅಂದ್ರ
ನ ಮರಿಷ
ಅನವಡತಲ್ಲ
ಹ್ಮ್ ಒಬ್ಬನೇ ಅದ ಯಾವ ಬಾಳ ಇತ್ತಂದ್ರೆ ಇನ್ನೊಬ್ಬ್ರನ್ಾನ ಕರ್ಕಂತಾನ
ಹಾ ಹಾ
ಅದಾದ್ಮೇಲೆೇ ಯಾರನ್ನ ಇ ಮಾಡ್ತಾನ ಯಾವ ಜ್ಾನೇಶ ಪ್ರ ಹ್ಮ ಒಬ್ಬನೆ ಹೊಡಿತಾನಾ ಸ್ಟಾರ್ಟಿಂಗ್ ಇದ್ದಾಗ
ಸ ದೊಡ್ಡವಂದ ಮೇಲೆ ಇಬ್ರು
ಹಾ ದೊಡ್ಡವಾದ್ಮೇಲ್ಲಿ ಇಬ್ರು
ಹಂಗಾ
ಹಾ
ಹ್ಮ ಹಾ
ಅಲ್ಲ ಆರಾಮ್ ಎಲ್ಲಾ ಕಾಯ್ಬೇಕು ಮಾಡಾರ ಇರ್ಬೇಕ ಅಷ್ಟೇ
ಹೌದೌದು ಏನು ಎಲ್ಲ ಮಾಡಿದ್ರಿ ದಾನ್ಲಿ ಅದೇನ ಆಗಲ್ಲ ಆ ಕಡೆ ಎಲ್ಲ
ಅಪ್ಪ ವಳ ದಲ್ಲಿ ಆಗ್ತದ ಸೋಲರ್ ಹಾಕಿ ನಾವು
ಅಲ್ಲ ಸೋಲಾರ್ ಹಾಕಿಂದಾನ ದಂದ ಆಗತ್ತೆ ಏನಂದ ಅಲ್ಲೊ ಒಬ್ಬಬ್ ರಾಗದೇವ್ರ್ರ ಏನಾದ್ರರು ಮಾಡ್ತಾರಲ್ಲಾ
ಹ ಮಾಡ್ತಾರ ಮಾಡ್ತಾರ ನಮ್ಮಂತ್ ಚೈತ್ಯಕ್ ಒಲ್ಡ್ಗರ್ತಾನ ಈಗಂತ ರೂಮ್ ರೂಮ್ ಮಾಡ್ಯದ ಅದೇ ರೂಮ್ನಾಗ ಇ ಮಾಡ್ತಾನ ಅಲ್ಲಿಗೆ ಇರ್ಬೇಕಂತ ಎಸ್ಟಿಮೇಟ್ ಹಾಕ್ಯನ ಏನೇನ್ ಆತ ಏನೇನಿಲ್ಲ
ಹಟಾ
ಎಲ್ಲಾರು ಫ್ಯಾಮಿಲಿ ಹ
ಅಲ್ಲ
ಹ್ಮ ಎಲ್ಲಾರೂ ನ ಮರಿಸೆಲಿ ಮನ್ಯಾಗ ಮಾತ್ ಕೇಳಲ್ಲವ ಸುಯ ಅಲ್ಲಿಗೆ ಒೋಗದತ ಮತ್ತೆ ಅಲ್ಲ ನ ಇರ್ತಾರ ಚೆಂದಾಗಿ ಅಂತ
ಹಾ ಹಾ
ಹಾ ಎಷ್ಟಟಿಮೇಟ್ ಆಾಕ್ಯನಾ ಇನ್ನ ಏೇನ್ ಆಗುತ್ತತ್ತು ಏನೇನ ಇಿಲ್ಲ ಗೊತ್ತಿಲ್ಲಾ ನನ್ ಕೀರ್ತಿ ಆರಾಮಿಲ್ಲಲ್ಲ ಇದ್ರ ಬರ್ಕ್ ಹಗ್ಯನ
ಏನಂದ್ರಂತ
ಇ ಅದೇನ ದೌಖಾನಿ ಬಂದದಂಂತ ಇತ್ತು ಆ ಡಕ್ ಟ್ರನಾದ ಬ್ಯಾರಟ್ ದಖಾನಿ ಕರ್ಕೊಂಡ್ ಹತ ನಂದನಂತ ಒಳ್ಳೆಚ್ಚಿಲ್ಲ ನಾನು ಫೋನ್
ಹೌದಾ ಯಾರ್ಯಾರುಾಗಿದಾರಮ್ಮಕ್ಕ ದಖಾನ
ನಮ್ಮಣ್ಣ ಅಕಕ್ಷ ಇರ್ ತಿಮ್ಮಣ್ಣ ನಮ ಕಿ ಇರ್ತಿ ಇನ್ನೊಬ್ರು ಹೋಗ್ಯಾರ ಅವರು ಕೂಡ
ಮನವರಗೆಲ್ಲ
ಎಲ್ಲ ಹೋಗಿಲ್ಲ ನಮ ಕೇರ್ತ ದೊಡ ಹೋಗಳ
ಹೌದಾ
ಹ ಎಬರಿ ಹ
ಅೊಂಡ ಬಂದಣ
ಹಾ ಕಂಡ ಅಮ್ಮ
ಹ್ಮ್ ಹ್ಮ್
ಶಾಲಿ ಬುಡ ಅಂತನೂ ಶಾಲಿ ಬುಡಲ್ಲನಕೈತಾಳ
ಹ
ಹ ನೋಡಮ್ಮ ಆರಾಮ ಆಯತ ಅಂದ್ರೆ ಕಳಸ್ತ ಕಳಸ ಅಂತ ಹೇಳಿನಿ ಇಲ್ಲಾಂದ್ರೆ ಇಲ್ಲಾ ಅಂತ ಬ್ಯಾಡಪ್ಪ ಅಂತತ್ ಹೇಳೇಳಿನಿ
ಹೌದಾ
ಮನ್ಯಾಗನ ಹೇಳಾರ ಮತ್ತೆ ಓದವು ಹನ್ನೆರಡನೇ ಕ್ಲಾಸ್ ಸಳಾವ ಮಚ್ ಪರೀಕ್ಷೆ ಬರ್ಬೇಕಂತ ಓದಿ ಓದಿ ಮತ್ತೆ ದೃಷ್ಟಿಕೋನದಿಂದ ತಲೆನಸದತ್ತ ಬ್ಯಾಡ ಬುಡಸ ಬಿಡಮ್ಮ ಅಂತ ಹೇಳ್ಯಾರ
ಹಾ
ನೀ ನೋಡ ಮರಾಮಲಿ ಕಳ್ಸಂ ತಗೊಅಂತೇಳಿ ಬಂದೀನಿ
ಹೌದಾ
ಹ್ಮ್ ಯಾಕೆನ ಹೋಗದ್ತೀನ ಅಂತಳ ಇದೊಂದ ವರ್ಷ
ನೋಡಿ ದಾಖಲು ಹತಲ್ಲ ಹಂಗಿದೆ ಗೊತ್ತತಲ್ಲ ಹ್ಮ
ಮತ್ತೆ ನಿಮ್ಮ್ ಮನೆಲ್ ತ್ತ ಆರಾಮ
ಆರಾಮ
ಹ್ಮ್
ಸರಿ ತಗೋ ಒಂದ ಕಾಲ್ ಬರ್ತದೆ ನಾ ಮಾಡ್ತ ನಿಂಗೆ